ಮಾಡ್ತಿದ್ದೀರಾ. ಏನ್ ಮಾಡ್ತಿದ್ದೀರಾ
ಕುೂತ್ಕೊಂಡಿದ್ರಿ ನೀವ ಏನ್ ಮಾಡ್ತಿದ್ದೀರಾ
ಹ್ಮ ಎಲ್ಲ ಸುಮ್ಮನೆ ಕೂತಿದ್ದೀನಿ ನಾನು ಊಟ ಆಯ್ತಾ
ಆಯ್ತು ನಿಮ್ದು
ಹ್ಮ್ ಆಯ್ತು
ಮತ್ತೆನ
ಏನ್ ಏನ್
ಊಟ ಮಾಡ್ರ ಹ ಆಯ
ಹ್ಮ್ ಮತ್ತೆ ನಿಮಗೆ ಯಾವ ಹಬ್ಬ ಅಂದ್ರೆ ಇಷ್ಟ
ನಂಗೆ ಜಾಸ್ತಿ ದೀಪಾವಳಿ ಹಬ್ಬ ಅಂದ್ರೆ ಇಷ್ಟ ನಿಂಗೆ
ಹ್ಮ್ ನನ್ಗೂ ಅಷ್ಟೇ ದೀಪಾವಳಿ ಮತ್ತೆ ಶಿವರಾತ್ರಿ ಹಬ್ಬ ಅಂದ್ರೆ ಇಷ್ಟ
ಹ್ಮ್ ದೀಪಾವಳಿ ಹಬ್ಬ ಅಂದ್ರೆ ಏನಕ್ಕ ನಿಂಗೆ ಜಾಸ್ತಿ ಇಷ್ಟ
ಅಂದ್ರೆ ಪಟಾಕಿ ಎಲ್ಲಾ ಹೊಡಿಬೋದಲ್ವಾ ನಾವು
ಹ್ಮ
ನಾವ್ ಹೊಸ ಬಟ್ಟೆ ಧರಿಸಸ್ಕೊಂಡು ಪಟಾಕಿ ಎಲ್ಲಾ ಹೊಡಿಬಹದು ಹ್ಮ್ ಮತ್ತೇ ಕಜ್ಜಿಕಾಯಿ ಮಾಡ್ಕೊಡ್ತಾರಲ್ಲ ಮನೆಯಲ್ಲಿ ಕಜ್ಜಾಯಿ ಹಾ ಕಜ್ಜಾಯಿ ಮಾಡ್ಕೊಡ್ತಾರೆ ಕಜ್ಜಾಯಿ ಅಂದ್ರೆ ತುಂಬಾ ಇಷ್ಟ
ರ ಹಂಚ್ಕೊಳ್ತೀರಲ್ಲ
ಹೌದೌದು ಇದ್ರ ಬಗ್ಗೆ ಏನ್ ಗೊತ್ತಾ ಹಿಂದಿನ ಪುರಾಣ ಇದೆ ಈ ಹಬ್ಬದ ಬಗ್ಗೆ ಅದ್ರ ಬಗ್ಗೆ ಗೊತ್ತ
ಹಾ
ಅಂದ್ರೆ ಈ ಹಬ್ಬ ಏನು ಅಂದ್ರೆ ಧಾರ್ಮಿಕವಾಗಿ ಮತ್ತೆ ಇತಿಹಾಸವಾಗಿ ಹನ್ಳ್ತಿದೆ ಅಂದ್ರೆ ಮುೆ ಂಷೆಯಿಂದನೂ ಇದನ್ನ ಅಳ್ವಡ್ಸ್ಕೊಂಡ್ ಬಂದಿದ್ದಾರೆ
ಹಾ ದೀಪಾವಳಿ ಹಬ್ಬ ಅತ್ಯಂತ ದೊಡ್ಡ ದೊಡ್ಡ ಮತ್ತು ಪ್ರಸಿದ್ಧ ಹಬ್ಬ ಮತ್ತೆ ಇನ್ನೊಂದು ನೇಮ ಇನ್ನೊಂದು ಹೆಸರು ಕೊಟ್ಟಿದಾರಲ್ಲ ಬೆಳಕಿನ ಹಬ್ಬಂದ
ಹೌದೌದು ದೀಪಾವಳಿ ಅಂದ್ರ ಎಲ್ಲಾ ದೀಪಗಳೆಲ್ಲ ಹಚ್ಬಟ್ಟು ಅಂದ್ರೆ ಹೆಂಗಿರುತ್ತೆ ಗೊತ್ತಾಗುತ್ತೆಲ್ಲ ಮನೆ ಹೊರಗೆ ಮನೆ ಮನೆ ಒಳಗೆ ಫುಲ್ಲು ದೀಪಗಳಿಂದ ಬೆಳಕಿನಿಂದ ಕೂಡಿರುತ್ತೆ ಅಂದ್ರೆ ನಮಗೆ ಒಂಥರ ಖುಷಿ ಅದನ್ನ ನೋಡಿದ ತಕ್ಷಣನೇ
ಹಾ ದೀಪಾವಳಿ ಹಬ್ಬಗಳಲ್ಲಿ ದೀಪಗಳು ಸಾಲ್ ಸಾಲಗಳಾಗಿ ಮನೆಗಳನ್ನು ಅಲಂಕರಿಸುವುದು
ಹ್ಮ್
ನೋಡಕೆ ಒಂಥರ ಚೆನ್ನಾಗಿತ್ತು
ಹೌದೌದು ಮತ್ತೆ ಇದು ಯಾವ ತಿಂಲ್ಲಿ ಮಾಡ್ತಾರ ಅಂತ ಗೊತ್ತಾ ನಿಮಗೆ
ಹಾ ಅಕ್ಟೋಬರ್ ತಿಂಗಳಲ್ಲ ಮಾಡೋದು
ಅಕ್ಟೋ ಅಂದ್ರೆ ಕೆಲವೊಂದ್ ಸರಿ ಅಕ್ಟೋಬರ್ ಅಲ್ಲಿ ಬರುತ್ತೆ ಮತ್ತೆ ಕೆಲವೊಂದ್ಸರಿ ನವೆಂಬರ್ ತಿಂಗಳಗಳಲ್ಲಿ ಬರುತ್ತೆ ಆಚರಣೆ ಮಾಡ್ತೀವಿ ನಾವು ಹ್ಮ್
ದೀಪಾವಳಿ ಹಬ್ಬ ಬಂದ್ರೆ ಮನೆಗಳ ಲಂಕಾರ ದೀಪ ಹಚ್ಚುವುದು ರಂಗೋಲಿ ಹಾಕುದು ಲಕ್ಷ್ಮೀ ಪೂಜೆ
ಮತ್ತೆ ರಂಗೋಲಿ ಹಾಕಿರೋದ್ರ ಎಲ್ಲ ದೀಪ ಎಲ್ಲ ಇಕ್ತಾರೆ ಮತ್ತೆ ಮನೆ ಬಾಕ್ಲತ್ರ ಹ್ಮ್ ಮನೆ ಬಾಕ್ಲತ್ರ ಎಲ್ಲಾ ದೀಪಗಳಿಗೆ ಆಹ ಕಿಟ್ಕಿ ಹತ್ರ ಪ್ರತಿ ಕಡೆ ಎಲ್ಲಾ ದೀಪ ಇಿಂದ ಅಲಂಕಾರ ಮಾಡ್ಬಿಟ್ಟು ಪ್ರೃತಿವಿಿ ಅಂದ್ರೆ ಫುಲ್ಲು ಅಂದ ಅವತ್ತು ಯಾವ್ ತರ ಇರುತ್ತೆ ಅಂತ್ರ ಬೆಳ ಬೆಳಕು ಮನೆಯ ಎಲ್ಲ ಬೆಳ ೋ ಹೊಳಿತಾ ಇರತ್ತೆ
ದೀಪಾವಳಿ ಹಬ್ಬ ಬಂದ್ರೆ ಮಕ್ಕಳು ಪಟಾಕಿ ಸಿಡಸಿ ಸಂತೋಷ ಪಡುತ್ತಾರೆ
ಹೌದೌದು
ಆದ್ರೂ ಪರಿಸರ ಕಾಣಿ ಆಗುತ್ತೆ ಪಟಾಕಿ ಸಿಡುವುದು
ಹೌದೌದು ಅದಕ್ಕೂ ತುಂಬಾ ಹಾನಿಕರ ಆಗತ್ತೆ ಈಗ ಪ್ರಾಣಿಗಳಗೂ ಆ ಈಗ ಚಿಕ್ ಚಿಕ್ ಮಕ್ಳಗ ಅವ್ರಗೆಲ್ಲ ಗೊತ್ತಿರಲ್ಲ ನಾವ್ ಏನ್ ಮಾಡ್ತಾ ಇರ್ತಿೀವ ಅಂತ ಅವ್ರು ಬೇಗ ಈಗ ಬಂದ್ಬಿಡ್ತಾರ ಹಂಗೇನೆ ನಾವ್ೀಗ ಏನಾದ್ರು ಪಟಾಕಿ ಅಣಿಸಸ್ತಾ ಇರ್ತಿೀವಿ ಅವ್ರರು ನಮ್ಮನ್ನ ಉುಡ್ಕೊಂಡ್ ಬಂದ್ಬಿಟ್ಟ ಟ್ರಂಕೋ ಹಾಗೇಏನಾದ್ರು ಅವ್ರಗ ಆಗುತ್ತೆ ಅಂದ್ರೆ ತೊಂದ್ರರೆ ಹಾಗೆ ಆಗತ್ತಲ್ವಾ ಪಟಾಕಿ ಮೇಲೆ ಸಿಡಿಯೋದು ಈ ತರ ಎಲ್ಲಾ ಆಗುತ್ತೆ ಈಗ ಇದ್ರದು ಹಿಂದಿನ ಪುರಾಣ ಏನಿತ್ತು ಅಂತಂದ್ರೆ ಶ್ರೀರಾಮ ಹದ್ನಾಾಲ್ಕ್ ವರ್ಷ ವನ್ವಾಸ ಮುಗಿಸತಾನಲ್ವಾ ಅವಾಗ ರಾಮನನ್ ಏನ್ ಅಂದ್ರೆ ರಾವಣ ಇರ್ತಾನಲ್ವಾ ಅವನು ಅಯೋಧ್ಯ ಮರಳಿ ಬರವಾಗ ಏನ್ ಮಾಡ್ತಾನೆ ಸಂಹರಿಸ ಬಿಿತಾನೆ ಅಂದ್ರೆ ಸಾಯ್ಬಿಡ್ತಾನೆ ಹೂ ಅವಾಗ ಈ ಹಬ್ಬ ಇದು ಅವರು ಶ್ರೀಕೃಷ್ಣ ನರಕಾಸನ್ನ ಕೊಂದ್ ಬಿಿಡ್ತಾನೆ ಹೂ ಈ ಅವ ಆ ಸಮಯದಲ್ಲಿ ಏನಾಗುತ್ತ ಅಂತಂದ್ರೆ ಈಗ ಬೆಳಕಿನ ಹಬ್ಬ ಅಂತ ಹೇಳ್ಬಿಟ್ಟು ು ಮಾಡ್ತಾರೆ ನರಕ ಚತುರ್ಥಿ ಅಂತಾನೂ ಕೂಡ ಅಂತಾರೆ
ಹೌದು ದೀಪಾವಳಿ ಹಬ್ಬದಂದು ಹೊಸ ಬಟ್ಟೆ ಧರಿಸಿ ದೇವ್ರ ಪೂಜೆ ಮಾಡ್ತಾರ ನಿಮ್ಮ ಮನೇಲಿ ಮಾಡ್ತೀರಾ
ಹೌದೌದು ನಮ್ಗೂ ಎಲ್ಲಾ ಹೊಸ ಬಟ್ಟೆ ಹಾಕ್ಸ್ತಾರೆ ಅಂದ್ರೆ ಕೊಡಸ್ತಾರೆ ನಮಗೆ ಮತ್ತೆ ರಂಗೋಲಿಿ ಬಿಡಸವಾಗ ಬಣ್ಣ ಬಣ್ಣ ಇಿಂದ ರಂಗೋಳಿ ಎಲ್ಲಾ ಹಾಕಿ ಹಾಕಿ ಬಿಡಿಸ್ತಾರೆ ಫುಲ್ ಮನೆಯೆಲ್ಲಾ ಸ್ವಚ್ಛಗೊಳಿಸ್ತೀವಿ ಎಲ್ಲೂ ಸ್ನಾನ ಮಾಡಿ ಲಕ್ಷ್ಮೀ ದೇವಿಗೆಲ್ಲಾ ಪೂಜೆ ಮಾಡಿ ಮತ್ತು ಗಣಪತಿ ಇವ್ರಿಗೆಲ್ಲಾ ಪೂಜೆ ಮಾಡ್ಬಿಟ್ಟು ಮತ್ತೆ ಪ್ರಾರ್ಥನೆಗಳೆಲ್ಲ ಮಾಡಿ ಸಿಹಿ ತಿಂಡಿಗಳು ಪಟಾಕಿಗಳು ಉಡುಗೊರೆಗಳೆಲ್ಲ ಧರಿಸ್ತೀವಿ ನಾವು
ದೀಪಾವಳಿ ಹೂ ಬಂದ ಕ್ಷಣ ಕತ್ಲ ಇರೋದೆಲ್ಲ ಬೆಳ್ಕ ಆಾಗುತ್ತೆ ನ
ಹೌದೌದು ಎಷ್ಟೇ ಕತ್ಲಿರರಿ ಈಗ ವಿದ್ಯುತ್ ಎಲ್ಲಾ ಹೋಗಿದ್ರುನು ಅಷ್ಟನೆ ಇದ ತೋಗಿದ ಸಮಯದಲ್ಲಿ ದೀಪನ ಹಚ್ಚಿದ್ರೆ ಎಷ್ಟು ಹುಮ್ಮಸ್ಸಾಗಿ ಬೆಳಕು ಬರುತ್ತೆ
ಹೂ ದೀಪಾವಳಿ ಮಹತ್ವ ಬೆಳಕಿನ ಹಬ್ಬ ಅಲ್ವಾ
ಅಂದ್ರೆ ಈಗ ಏನ್ ಗೊತ್ತಾ ಈಗ ದೀಪ್ ಹಪ್ಪಾವಳಿನ ಯಾವ್ದು ಜಾತಿ ಭೇದ ಭಾವ ಏನು ಇಲ್ದಿದಂಗೆ ಎಲ್ಲಾರೂ ಆಚರಣೆ ಆಚರಣೆ ಮಾಡ್ಬಹದು ಅಂದ್ರೆ ಯಾವ್ ತರ ಅಂದ್ರೆ ಪಟಾಕಿಲ್ಲಿ ಹೊಡಿಯೋದು ಈ ತರ ಅವ್ರಿಗೆ ಚಿಕ್ಕ ಮಕ್ಳಗೆ ಆಗ್ಲಿ ಹಿರಿಯರಿಗೆ ೆ ಆಗ್ಲಿ ಈಗ ಕೆಲವು ಬಯಸರೋರಿಗೆ ಆಗ್ಲಿ ಅವರಿಗೆಲ್ಲ ಒರ ಹುಮ್ಮಸ್ಸು ಮನೋರಂಜ
ಉಮ್ಮತ್ತು ಉಲ್ಲಾಸ
ಹೂ ಇವೆಲ್ಲಾ ಸಿಗುತ್ತ ಅವ್ರಿಗು ಅವ್ರಿಗೂ ಸಂತೋಷ ಓ ದೀಪಾವಳಿ ಹಬ್ಬ ಅಂದ್ರೇನೆ ಓ ದೀಪಾವಳ ಅಂದ್ರೆ ಒಂದ್ ವಾರಕ್ಕಿಂತ ಮುಂಚೆನೆ ಮನೆ ಕಡೆ ಎೆಲ್ಲ ಹೇಳೋದು ನಮೀಗ್ ಪಟಾಕಿ ಬೇಕು ನಮಗ್ ಸ್ವಚ್ಛತೆ ಮಾಡ್ತೇವಿ
ಹೂವಿನ ಅಲಂಕಾರ ಮಾಡಿ ಪೂಜೆ ಬಟ್ ಹೊಸ ಹುಡುಕ್ ತರಿಸಿ ನೋಡೋಕೆ ಒಂದಥರ ಖುಷಿ ಆಗುತ್ತ ಅವ ಆ ಟೈಮ್ ಅಲ್ಲಿ ಮನೆ
ಹೌದೌದು ತುಂಬಾ ಸಿಹಿ ತಿಂಡಿಗಳೆಲ್ಲ ಮಾಡ
ಸಿಹಿ ತಿಂಡಿಗಳು
ತುಂಬಾ ಅಂದ್ರೆ ಚೆನ್ನಾಗಿರುತ್ತೆ ದೀಪವು ದ ಹಪ್ಪಾವಳಿ ಹಬ್ಬ
ಹ್ಮ್
ಮತ್ತೆ ಇದ್ರ ಬಗ್ಗೆ ಏನ್ ಗೊತ್ತು ನಿಮಗೆ ಅದೇ ಇನ್ನು
ಹ್ಮ್
ಅಂದ್ರೆ ಇದು ಹೆಂಗೆ ಗೊತ್ತ ದೀಪಾವಳಿ ಹಬ್ಬ ಇದು ಕತ್ಲನ್ನು ಓಡಿಸುವ ಬೆಳಕು ತರುವ ಹಬ್ಬ ಅಲ್ವಾ ಕತ್ಲನ ಓಡಸ್ಬಿಟ್ಟು ಬೆಳ್ಕನ್ನ ತರುತ್ತೆ ಹಿ
ಹಕ ಬಹಳ ಹಿಂದೂಗಳಲ್ಲ ಆಚರಣೆ ಮಾಡ ಬಹಳ ಸಂತೋಷದಿಂದ
ಅಲ್ ಹಗ್ ಹೆಂಗ್ ಗೊತ್ತಾ ಹಿಂದೂಗಳು ಅಷ್ಟೇ ಅಲ್ದೇನೆ ಬೇರೆ ಜಾತಿ ಅವರು ಕೂಡ ಆಚರಣೆ ಮಾಡ್ತಾರೆ ಅಂದ್ರೆ ನಾವ ಈವಗ ನಾವ್ ಏನ್ ಮಾಡ್ತೀವಿ ದೀಪಾವಳಿ ನಾವ ಪೂಜೆ ಮಾಡಿ ಪೂಜೆ ಪುನಸ್ಕಾರ ಪ್ರಾರ್ಥನೆಗಳು ಇವೆಲ್ಲಾ ಮಾಡಿ ಆದ್ಮೇಲೆ ಪಟಾಕಿ ಎಲ್ಲಾ ಅಂಟಿಸತೀವಲ್ವಾ ಅದೇ ತರ ಈಗ ಬೇರೆ ಜಾತಿಯವರು ಕೂಡ ನಮ್ಮ ಹಬ್ಬನ ಆಚರಿಸ್ತಾರೆ ಪಟಾಕಿ ಎಲ್ಲ ಅಂಟಿಸ್ತಾರೆ ಅವರು ಮನೋರಂಜನೆ ಪಡ್ಕೊತಾರೆ ಅಂದ್ರೆ ಜಾಸ್ತಿ ವೃಿ ಮಾಡೋದು ನಾವೇನೆ ಹಿಂದೂಗಳು ಅದೇ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳೆ ಎಲ್ಲ ಮಾಡಾರ ಮುಂಜನೆಗೋಸ್ಕರ ಇದನ್ನಲ್ಲಾ ಆಚರಣೆ ಮಾಡ್ತಾರೆ
ಈ ಹಬ್ಬ ಸಾಮಾನ್ಯವಾಗಿ ಅಕ್ಟೋಬರ್ ಅಥವಾ ನವೆಂಬರ್ ತಿಂಗಳೆಲ್ಲ ಬರುತ್ತದೆ
ಹೌದೌದು
ಈ ಜನರು ಮನೆನ್ನ ಸ್ವಚ್ಗಳು ಸಿದ ದೀಪಗಳನ್ನ ಹೂವುಗಳು ಮತ್ತು ರಂಗೋಲಿಗಳನ್ನು ಅಲಂಕರಿಸುತ್ತಾರೆ ನಿಮ ಮನೇಲಿ ಇತರ ಇದೇ ತರ ಮಾಡ್ತಿರ್ವಾ
ಹೌದೌದು ನಾವು ಒಂದೆರಡ್ ದಿನ ಮುಂಚೆನೆ ಮನೆಯೆಲ್ಲಾ ಸ್ವಚ್ಛತೆ ಮಾಡ್ಕೊಂಡು ಆಹ ರಂಗೋಲಿಗೆ ಬಣ್ಣಗಳ ಏನೇನ್ ಬೇಕು ಆ ಬಣ್ಣಗಳೆನ್ನ ತರ್ತೀವಿ ಬಣ್ಣಗಳೆಲ್ಲಾ ತಂದು ಆಹ ಆಮೇಲೆ ಈಗ ಬಟ್ಟೆಗಳು ವಸ್ತ್ರಗಳು ಏನೇನ್ ಬೇಕು ನಮ ಮತ್ತೆ ಹಬ್ಬಕ್ಕೆ ಹೂ ಆ ಪೂಜೆ ಮಾಡೋದಿಕ್ಕೆ ಅಲಂಕಾರ ಮಾಡೋದಿಕ್ಕೆ ಏನೇನ್ ಬೇಕು ಇವೆಲ್ಲಾ ತರ್ಕೊಂಡ ತಂದು ಒಂದ್ ದಿನ ಮುಂಚಾನೆಯ ಎಲ್ಲ ಇಡ್ಕೊಂಡು ಮತ್ತೆ ಹ್ಮ ಅಂದ್ರೆ ಮಾರನೆ ದಿನ ಎದ್ದು ಹೋಗಿ ಉಪವಾಸ ಇದ್ದು ದೇವರು ಪೂಜೆ ಮಾಡಿ ಪ್ರಾರ್ಥನೆ ಮಾಡಿ ಆಮೇಲೆ ಹಬ್ಬ ಹಬ್ಬಕ್ಕೆ ಏನೇನ್ ಸಿಹಿ ತಿಂಡಿಬೇಕು ಅವೆಲ್ಲ ಮಾಡಿ ಆಮೇಲೆ ಹಬ್ಬ ಮಾಡ್ತೀವಿ ಕೆಲವೊಂದ್ಸರಿ ಉಪ್ಪ ಉಪವಾಸ ಇದ್ದು ಕೆಲವೊಂದ್ ಹಬ್ಬಗಳಿಗೆಲ್ಲ ಉಪವಾಸ ಇರ್ತೀವಲ್ವಾ ಉಪವಾಸ ಇದ್ದು ಬರೀ ಹಣ್ಣು ಹಂಪಲು ಅಷ್ಟೇ ತಿನ್ಕೊಂಡು ಶ್ರದ್ಧೆಯಿಂದ ದೇವ್ರಗೆ ಭಕ್ತಿಯಿಂದ ನಾವು ಪ್ರಾರ್ಥನೆ ಮಾಡಿ ಇದೆಲ್ಲ ಮಾಡ್ತವಿ ಅಂದ್ರೆ ನಮಗ ಇಲ್ಲ ದೀಪಾವಳಿ ಹಬ್ಬ ಅಷ್ಟೇ ಅಲ್ಲ ಅಂದ್ರೆ ಬೇರೆ ಹಬ್ಬಗಳು ಅಷ್ಟೇನೆ ನಮಗ ರಜೆ ಸಿಗುತ್ತೆ ಅನ್ನೋದೊಂದು ಖುಷಿ.
ಹೌದು.
ಹ್ಮ ನಮಗ ಏನ್ ಖುಷಿ ಸಿಗತ್ತೆ ಓ ನಮಗ ಹಬ್ಬಾ ಅಂದ್ರೆ ನಮಗೆ ರಜಾ ಸಿಗ. ತ್ತೆ ಹೊಸ ಬಟ್ಟೆ ಸಿಗುತ್ತೆ ಇನ್ನು ದೀಪಾವಳಿ ಹಬ್ಬ ಅಂದ್ರ ಹೇಳೋದೇ ಬೇಡ ಪಟಾಕಿಗಳು. ವಾರಕ ಮುಂಚೆನೆ ಮನೆಯಲ್ಲಿ ನಮಗ ಪಟಾಕಿ ಬೇಕು ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾನೇ ಇರ್ತೀವಿ. ಅಂತದೆ ಮಾತ ಬಿಡೋದು ಊಟ ಮಾಡ್ದೇ ಇರೋದು. ಈ ತರ ಎಲ್ಲ ನೀವು ಪಟಾಕಿ ಎಲ್ಲಾ ಅಂಟಿಸತೀರಾ.
ಹಾ ಅಟಸತೀವಿ ನೀವು.
ದೊಡ್ಡ ದೊಡ್ಡ ಪಟಾಕಿ ಗಳೆಲ್ಲ
ಹಾ ಲಕ್ಷ್ಮೀ ಪಟಾಕಿ ಆತರ ಎಲ್ಲಾ ಹಚ್ತಿ.
ಆಟೋಬಾಂಬ್ ಲಕ್ಷ್ಮಿ ಪಟಾಕಿ ಮತ್ತ ಚಿಕ್ಕ ಚಿಕ್ಕ ಅ ಇರುತ್ ತ್ತಲ್ಲ ಕೆಂಪು ಬಣ್ಣದಿಂದ ಬಂದಿರೋ ಪಟಾಕಿ.
ಹ್ಮ ರಂಗೋಲಿ ಹಾಕಕ ಬರುತ್ತಾ ನಿಮ್ಗೆ
ಹಾ ಬರತ್ತೆ ಅಷ್ಟು ಚೆನ್ನಾಗ ಬರಲ್ಲ ಬಟ್ ಬರತ್ತೆ.
ಹ್ಮ.
ಹ ಮತ್ತೆ ಇನ್ನನ ಸಮಾಚಾರ. ನೀವು ಉಪವಾಸ ಇರ್ತೀರಾ ಈ ಹಬ್ಬಕೆ
ಹಾ ಉಪವಾಸ ಇರ್ತೀನ ನೀವು.
ಮತ್ತೆ ಇನ್ನೇನ ಸಮಾಚಾರ.
ಹೇಳ್ಬೇಕು ನೀವೇ
ಹ್ಮ ನೀವು ಅಷ್ಟೇ ಅ ಎಲ್ಲಾ ಅಬ್ಬ ಶ್ರದ್ಧೆಯಿಂದ ಮಾಡಿ ದೇವರ ಭಕ್ತಿಗೆ ಭಕ್ತಿಯಿಂದ ಮಾಡಿ.
ಇನ
ಹೌದು.
ಯಾವ ದೇವರನ ಜಾಸ್ತಿ ನಂಬತೀರಾ. ಅದ್ಯಾಕೆ
ಗೊತ್ತಿಲ್ಲ ಎಲ್ಲಾ ದೇವ್ರು ಇಷ್ಟ. ಅ ಶ್ರೀ ಕೃಷ್ಣ ಅವರು ಅಂದ್ರ ಕೃಷ್ಣನು ಇಷ್ಟ ನಂಗೆ ಹ್ಮ ನೀವು ಅಷ್ಟೇ ಇನ್ ಮೇಲಿಂದ ಎಲ್ಲಾ ಹಬ್ಬ ಶ್ರದ್ಧೆಯಿಂದ ಮಾಡಿ. ಭಕ್ತಿಯಿಂದ ಮಾಡಿ ವಿಶ್ ಚರಗಿರಿ ಪಟಾಕಿ ಎಲ್ಲಾ ಅಣಸವಾಗ ಸರಿನಾ.
ಹಾ ಸರಿ.